ನಮಸ್ತೆ ತೆ
ಏನ್ ಮಾಡುತ್ತಿದ್ದೀರಿ
ಏನು ಇಲ್ಲ ಹಾಗೆ ಸುಮ್ಮನೆ ಕುತ್ಕೊಂಡಿದ್ದೆ
ಹೌದಾ
ಹ್ಮ್
ಚಾ ಕಾಫಿ ಕುಡಿಯೋದ ಆಯ್ತಾ
ಹಾ ಇಲ್ಲ ಕುಡ್ದಿಲ್ಲ ನನಗೆ ಅಭ್ಯಾಸ ಇಲ್ಲ ನೀವು
ನಮ್ಮದು ಸಂಜೆ ಆಯ್ತು. ಎಲ್ಲ
ಹ್ಮ್.
ಹ್ಮ್ ಚಹಾ ಕುಡುದು
ಹ್ಮ್ ಹ್ಮ್.
ಇವಾಗ
ಹೌದಾ ಹ್ಮ್. ಹ್ಮ್.
ನಿಮ್ಮ ಮನೆಯಲ್ಲಿ ಯಾವ್ದಾದ್ರರು ಸಾಕು ಪ್ರಾಣಿ ಇತ್ತ.
ಹೌದು ಒಂದು ನಾಯಿ ಇತ್ತು.
ನೀಜು ಆಗಲು
ನಿಜವಾಗ್ಲೂ ಇತ್ತು ಅದು ತುಂಬಾ ಮುದ್ದಾಗಿತ್ತು ಗೊತ್ತ ತ್ತ
ಹೌದಾ ಅದರ ಹೆಸರೇನು.
ಅದಕ್ಕೆ ನಾನು ಚಿನ್ನು ಅಂತ ಹೆಸರಿಟ್ಟಿದ್ದೆ.
ಚೆನ್ನಾಗಿದೆ ಹೆಸರು
ಯಾಕಂತ ಅಂದ್ರೆ
ಹ.
ಅದು ನಮ ತಮ್ಮಗೆ ಅವ್ನ್ಗೆ ಒಂದು ಆಹ ಅಡ್ಡ ಹೆಸರು ತರ ಚಿನ್ನು ಅಂತ ಕರಿತಾ ಇದ್ರು ಆಗ ಚಿಕ್ಕವನ್ದಾಗ ಅದಕ್ಕೆ ಆ ನಾಯಿ ನೀನು ಅವನು ಒಂದೇ ಅಂತ ನಾನ ಅದಕ್ಕೆ ಚಿನ್ನು ಅಂತ ಹೆಸ ಸಿಕ್ಕಿದ.
ಹೌದಾ.
ಹಾ
ಹ.
ಹ್ಮ್.
ಅದಕ್ಕೆ ನಿನ್ ಮೇಲೆ ಅ ತುಂಬಾ ಪ್ರೀತಿ ಇರ್ಬೇಕಿತ್ತೇನೋ.
ಹ್ಮ್ ಅದು ನನ್ನ ಹತ್ರನೇ ಇರ್ತಾ ಇತ್ತು ಯಾವಾಗ್ಲುೂ ನಾನ್ ಹಿಂಗ ಆಚೆ ಹೋದ್ರು ಅದು ನನ್ ಜೊತೆನೇ ಬರ್ತಾ ಇತ್ತು ನನ್ನ ಒಬ್ಳುನ ಅದು ಎಲ್ಗೂ ಕಳ್ಸ್ತಾನೂ ಇರ್ಲಿಲ್ಲ.
ಹೌದಾ.
ಹ್ಮ್ ಹೌದು.
ನನಗೆ ಕಾಕುವ ಪ್ರಾಣ
ಹ್ಮ್.
ಈ ಸಾಕುವ ಪ್ರಾಣಿಗಳಲ್ಲಿ ತುಂಬಾ ಚಂದ ಇರುವುದು ದಿಕ್ಕು ಬೆಕ್ಕು
ನನಗೂ ಬೆಕ್ಕು ಇಷ್ಟ. ಅದೆ ಎಷ್ಟು ಮುದ್ದಾಗಿರುತ್ತದೆ.
ಹ್ಮ್ ಮುದ್ದಾಗಿರುವ ಪ್ರಾಣಿಗಳಲ್ಲಿ ಯಾವದಾದರೂ ಇದೆ ಅಂದರೆ ಬೆಕ್ಕು ಒಂದೇ
ಹ್ಮ್
ನನಗೆ ಬೆಕ್ಕು ಅಂದರೆ ತುಂಬಾ ಇಷ್ಟ ಹ್ಮ್ ಇನ್ನೂ ಸಾಕಲಿಲ್ಲ ತಗೊಂಡಿಲ್ಲ
ನನಗ ನನಗೂ ಬೇಕು ಎಲ್ಲ ಸಾಕುವುದಕ್ಕ ಇಷ್ಟ ನಮ್ಮ ಮನೆಯಲ್ಲಿ ಬಿಡುವುದಿಲ್ಲ
ಹಾಗೆ
ಹ್ಮ್
ನೋಡ್ಬೇಕು ಮುಂದೆ ಯಾವದಾದ ನಾಯಿ ಸಾಕಬೇಕು
ಹ್ಮ್
ಅನ್ ಕೊಂಡಿದ್ದೀನಿ
ಹಾ ಸರಿ ಸಾಕಿದರೆ ಯಾವ ನಾಯಿ ಸಾಕು ಹಾಕಬೇಕು ಅಂತ ಏನಾದ್ರು ಇದೆಯಾ
ಇನ್ನೂ ಗೊತ್ತಿಲ್ಲ
ಹ್ಮ್
ಹ್ಮ್ ನೋಡಬೇಕು
ಹ್ಮ್ ಮತ್ತೆ ಮೊಲ ಕೂಡ ಸಾಕ್ಬಹುದಲ್ವಾ
ಮೊಲ ಇತ್ತು ನಮ್ಮ ಮನೆಯಲ್ಲಿ
ಹೌದಾ
ಹ್ಮ್ ಕಾಡಿನಮ್ಮಲ
ಯಾವ ಬಣ್ಣದ್ದು
ಆ ಬಿಳಿ
ಹ್ಮ್ ಅದು ತುಂಬಾ ಚೆನ್ನಾಗಿರುತ್ತ ತ್ತದೆ
ಹಾ ತುಂಬಾ ಚೆನ್ನಾಗಿತ್ತು
ಹ್ಮ್
ಆ ಒಂದು ದಿನ ಅದು ಹಾಗೆ ಏನೋ ಆಯ್ತು ಗೊತ್ತಿಲ್ಲ
ಹ್ಮ್
ತುಂಬಾ ಊಟವನ್ನು ತಿಂದು ಸತ್ತು ಹೋಗಿತ್ತು
ಅಯ್ಯೋ
ಹ್ಮ್
ನಮ್ಮ ವಸತಿ ನಿಲಯ ದಲ್ಲಿ ಒಂದು ಬೆಕ್ಕು ಬಂದಿತ್ತು
ಹ್ಮ್
ಅದು ನಮ್ಮ ರೂಮಿನಲ್ಲಿರುವ ಎಲ್ಲಾ ಇಲಿಗಳನ್ನು ತಿಂದು ಸರಿಯಾಗಿ ಮೂರು ದಿನದ ನಂತರ ಸತ್ತು ಹೋಯ್ತು
ಹಾಗೆ
ಹ್ಮ್ ಅದು ಕೆಲವೊಂದು ಬಾರಿ ಬಂದು ನನ್ ಕಾಲ ಹತ್ತಿರ ಮಲ್ಕೋಬಿಡ್ತಾ ಇತ್ತು ಹೇ ಹ್ಮ್
ನೀನಂದರೆ ತುಂಬಾ ಇಷ್ಟವೇನೋ ಅದಿಕ್ಕೆ
ಹಾ ಅದು ನೋಡಕ್ ಸ್ವಲ್ಪ ನನ್ ತರಾನೇ ಇತ್ತು ಅದಿಕ್ಕೆ
ಅನ್ಕೊಂಡೆ ಹ್ಮ್ ಹಾಗೆ ನನಗೆ ನಾಯಿಗಳನ್ನ ಈಚೆಗೆ ಕೊಂಡು ಹೋಗುವುದು
ಹ್ಮ್
ಆಮೇಲೆ ಸಂಜೆ ಸಂಜೆ ಸಮಯದಲ್ಲಿ
ಹ್ಮ್
ಎಲ್ಲಾದ್ರೂ ಕರ್ಕೊಂಡ್ ಹೋಗುವುದು ಸಕ್ಕತ್ ತುಂಬಾ ಇಷ್ಟ ನನಗೆ
ಹಾ ಅದು ಚೆನ್ನಾಗಿರುತ್ತದೆ
ಆದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಪ್ಪಿಕೊಳ್ಳುವುದಿಲ್ಲ
ಹಾ
ಏನು ಮಾಡೋಕ್ ಆಗಲ್ಲ
ಹ್ಮ್
ಪ್ರಾಣಿಗಳು ಮಾತಾಡಲ್ಲ ಆದ್ರೆ ಪ್ರೀತಿ ತೋರ್ಸ್ ತ್ತವೆ ಅವು ನೀ ನಾಯಿಗೆ ಇರೋ ಅಷ್ಟು ನಿಯತ್ತು
ಹ್ಮ್
ಆ ಮನುಷ್ಯನಿಗೆ ಇಲ್ಲ ಅಂತ ಹೇಳುತ್ತಾರಲ್ಲ ಅದು ಸತ್ಯ
ಹಾ ಹಾ
ಹ್ಮ್
ಅವುಗಳನ್ನು ನೋಡಿದರೆ ಅನಿಸುತ್ತದೆ ಪ್ರೀತಿ ಬರೀ ಮಾತಿಂದ ಅಲ್ಲ ಅಂತ
ಹ್ಮ್ ದಿಂದ ಸಕ್ಕತ್ ಪ್ರೀತಿಯನ್ನು ತೋರಿಸ್ತವೆ ನಿಯತ್ತಾಗಿ ಇರುತ್ತದೆ ಸುಂದರವಾಗುತೇ. ... ...
ಹಾ, ಅದು ನಿಜನೇ. ...
ಹ್ಮ್, ಮತ್ತೆ ಏನ್ರಿ? ..
ಮತ್ತೇನು, ಇಲ್ಲ. .. ..
ಹೌದಾ. ..
ಹಾ ....
ಹ್ಮ್, ಇನ್, ಯಾವತ್ತಾದ್ರೂ! ಸೂರ್ಯೋದಯ, ನೋಡಿಧಿಯಾ? ..
ಹಾ, ನೋಡಿದೀನಿ, ಕೆಲವು ಸಾರಿ. ..
ಕೆಲವು, ಸಾರಿ. ...
ಹ್ಮ್ ...
ಹ್ಮ್, ನನಗೆ. ... ಎಲ್ಲಾದರೂ, ಈಚೆ, ಹೋಗಿ ಸಮುದ್ರ, ತರ. ... ಸೂರ್ಯೋದಯ, ನನಗೆ, ಗೋಧೂಧು. .... ತುಂಬಾ, ಇಷ್ಟ. ...
ನನಗೆ, ಸೂರ್ಯೋದಯ, ನೋಡುವುದಕ್ಕಿಂತ ಸೂರ್ಯಾಸ್ತ, ನೋಡುವುದು ತುಂಬಾ ಇಷ್ಟ. ...
ಹೌದಾ, ಅದು, ಎಲ್ಲಿ ಸಮುದ್ರ. .. ಅತರಣ. ...
ಹಾ, ಸಮುದ್ರದ, ಹತ್ತಿರ. ..
ಇಗೆ, ಎರಡು ಇಷ್ಟ, ಅ. .. ಅಂದರೇ,, ಅದು ಏನೋ ಗೊತ್ತಿಲ್ಲ! ಸೂರ್ಯೋದಯ. ... ಸಾಕಾಯ್ತು, ಇಷ್ಟ, ನಾಮ್, ಅಪ್ಪಾ. ...
ನನಗೆ, ಸೂರ್ಯಾಸ್ತದ, ಸಮಯದಲ್ಲಿ. .. ಸಮುದ್ರದ, ಹತ್ತಿರ, ಓಡ ಆಡ್ಕೊಂಡು, ಚೆನ್ನಾಗಿ ದೊಡ್ಡು, ಅ, ಹೂಮ್, ಬಟ್ಟೆ ಹಾಕೊಂಡು. .. ಕೊಂಡು, ಹೆಂಗೆ, ಅದು ನನ್ನ ಕನಸು. ...
ಹೌದಾ. ... ನೋಡುವುದು .. ಎಲ್ಲ, ಹೋಗಬೇಕು, ಅಂತ ಅನ್ಕೊಂಡಿದ್ದೀರಿ, ಸಮಯ. ... ತ್ರರ, ಬರುಬರ್ಧೂ, ತಿರ. ..
ಹ್ಮ್, ಮತ್ತೆ ನನಗೆ, ರಾತ್ರಿ ಫುಲ್ ಕಥೆ. ... ಅಲೆಯಾಗಿ, ಸಮುದ್ರದ ಹತ್ತಿರ ಕುತ್ಕೊಂಡು ಬರೀ, ಆ ಅಲೆಗಳ ಸದ್ದು. ಕೇಳಿಸಿಕೊಳ್ಳಲು, ಇಷ್ಟ. ..
ಹೌದಾ. ...
ಹ್ಮ್ ...
ಹೂಹೂ. ...
ಹಾ ..
ಹಾಗೆ ....
ಹ್ಮ್, ನಿಮಗೆ, ಇಷ್ಟವಿಲ್ಲವಾ. ...
ನಾನು ಬೇಗ ಮಲ್ಕೊಂತೀನಿ ರಾತ್ರಿ ಎದ್ದಿರುವುದು ಆಗೋದಿಲ್ಲ
ಹೌದಾ
ಹ್ಮ್ ಅದು ಸ್ವಲ್ಪ ಕಷ್ಟ.
ಹ್ಮ್
ತಿನ್ನೋದು
ಹ್ಮ್
ಈ ಸಮುದ್ರದ ಹತ್ತಿರ ಮೀನು ಸಿಗುತ್ತೆ.
ಹ್ಮ್
ಆಮೇಲೆ ಏಡಿಕಾಯಿ.
ಹ್ಮ್
ಅದು ಚೆನ್ನಾಗಿ ತಿನ್ನುವುದು
ಹ್ಮ್
ಮಲಗುವುದು.
ನನಗೆ ಸಮುದ್ರ ಅಂದರೆ ಮೀನು ನೆನಪು. ತಪ್ಪಾಗುತ್ತದೆ ನನಗೆ ಮೀನು ತಿನ್ನಲು ಬಹಳ ಇಷ್ಟ.
ನನಗೂ ಅಷ್ಟೆ ಮೀನು ತುಂಬ ಮೀನು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಮಳ್ಳು ಜಾಸ್ತಿ. ತೀರಬಾರದು
ಹಾ
ಕಮ್ಮಿ ಮುಳ್ಳಿರೋಂತ ಮೀನು ನನಗೆ ತುಂಬಾ ಇಷ್ಟ.
ಹ್ಮ್
ಹ್ಮ್ ಅದರ ಹೆಸರೇಏನೋ ಗೊತ್ತ. ಇಲ್ಲ.
ಹ್ಮ
ಆ ಕಮ್ಮಿ ಇರುತ್ತೆ. ಮುಳ್ಳು ಅದರಲ್ಲಿ. ಹ್ಮ್ ತುಂಬಾ ಇಷ್ಟ ನನಗೆ ಕಮ್ಮಿ ಮುಳ್ಳಿರೋದಂತೂ.
ಹ್ಮ್ ನಾನು ಮನೆಗೆ ಹೋದರೆೆ ನಮ್ಮ ತಾತ ಕೇಳುತ್ತಾನೇ ಇರ್ತಾರೆ ನೀನು ಮೀನು ತಿಂತೀಯಾ- ಅಂತ.
ಹಾಗೆ
ಹ್ಮ್
ನಾನು ಇಲ್ಲ ಸಮುದ್ರದ ಹತ್ತಿರ ಬಿಟ್ಟರೆ ಬೇರೆ ಎಲ್ಲಾದರೂ ಅ ತಿನ್ನದ ಇಲ್ಲ ಮೀನು ಯಾಕಂದ್ರೆ ಅದು ಎಷ್ಟೋ ದಿನಗಳ ನನ್ತರ ಇವ್ರಿಗೆ ಬಂದಿರುತ್ತೆ ಮೀನು
ಹಾ
ಹ್ಮ್ ಅಲ್ಲಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಆವಾಗ್ಲೇ ಅಲ್ಲೇ
ಹ
ಇರುತ್ತಲಾ
ನಮ್ಮ ಊರ ಹತ್ತಿ ಒಂದು ಡ್ಯಾಮ್ ಇದೆ ಅಲ್ಲಿಂದ ತಗೊಂಡ್ ಬರ್ತಾರೆ ಮೀನು
ಹೌದಾ
ಹ್ಮ್
ಹಾಗೆ
ಹ್ಮ್
ಹ್ಮ್ ಮತ್ತೆ ಹೇಳಿ
ಮತ್ತೆ ಹ್ಮ್ ಹ್ಮ್ ಅಷ್ಟೇ
ಹೌದಾ
ಹಾ ನಿಮಗೆ ಬೆಟ್ಟ ಬೆಟ್ಟದ ಹತ್ತಿರ ಹೋಗಕ್ಕೆ ಇಷ್ಟ ಟ್ಟನ ಅಥವಾ ಸಮುದ್ರ
ನನಗೆ ಸಮುದ್ರ
ಹ್ಮ್
ಬೆಟ್ಟಾ
ಹ್ಮ್
ಇಷ್ಟವೇ ಅದು ಇಲ್ಲ ಹೇಳೋದಕ್ಕ ಆಗಲ್ಲ ಹಾ ಹಂಗೆ ಸಮುದ್ರ ತುಂಬಾ ಇಷ್ಟ ನನಗೆ
ನಿಮಗೆ ಒಬ್ಬರೇ ಪ್ರವಾಸ ಹೋಗಲು ಇಷ್ಟನ ಅಥವಾ ಇಬ್ಬರು
ಇಬ್ಬರು
ಹ್ಮ್ ಹ್ಮ್
ಅಂದ್ರೆ ನಾನನ್ ಇದುವರೆಗೂ ಒಬ್ಬಲ್ಲಿ ಹೋಗಿಲ್ಲ ಪ್ರವಾಸ
ಹ್ಮ್
ಹ್ಮ್
ನನಗನ್ಸೋ ಪ್ರಕಾರ ಒಬ್ಬರೇ ಹೋಗೋದ ಕಷ್ಟ ಅಂತ
ಏನೋ ಗೊತ್ತಿಲ್ಲ ಒಬ್ಬೊಬ್ಬರು ಹೋಗುತ್ತಾರೆ
ಹ್ಮ್
ನನಗೆ ಅದೇ ಅನ್ಸುದು ಕಷ್ಟ
ಹ್ಮ್
ಹ್ಮ್ ಮತ್ತೆ ಹೇಳಿ
ಮತ್ತೆ ನೀವು ಯಾವ್ದಾದ್ರು ಪ್ರವಾಸಕ್ಕೆ ಹೋಗಿದ್ರಾ ಇತ್ತೀಚೆಗೆ
ಇತ್ತೀಚೆಗೆ ಹೋಗಿದ್ದೆ ಸಮುದ್ರದ ಹತ್ತಿರ
ಹೌದಾ
ಹ್ಮ್
ನಿಮಕ್ಕೆ ಆವಾಗ ನನ್ನ ನೆನಪು ಆಗದಿಲ್ಲವೇ ಇವಳು ಯಾವಾಗಲೂ ಸಮುದ್ರ ಸಮುದ್ರ ಅಂತ ಹೇಳತಿದ್ಲು ಅಂತ
ನೆನಪಾತಿಯ ಅದಿಕ್ಕೆ ಹ ಹ ಬಿಡಿ ಅದು
ಹ್ಮ್ ಸರಿ ಮುಂದಿನ ಕರೆಯಲ್ಲಿ ಸಿಗಣ
ಹೌದಾ
ಹ್ಮ್
ಹ್ಮ್ ಸರಿ
ಧನ್ಯವಾದಗಳು
ಧನ್ಯವಾದಗಳು